ಏನ್ ಮಾಡ್ತಿದ್ದೀರಾ.
ಕೇಳಿಸ್ತಿದಿಯಾ.
ಕೇಳ್ಸ್ತಿದೆ ನಿಮ್ಗೆ.
ನಿಮ್ಮ ಧ್ವನಿ ಏನು ಕೇಳಸ್ತ ಸ್ತಿಲ್ಲಾ
ನನಗೆ ನಿನ್ನ ಧ್ವನಿ ಕೇಳಿಸುತ್ತಿದ್ದೆ.
ಬಟ್ ನಿಂ ನಿಮ್ದ ನೀ ನನಿಗ್ ಕೇಳಿಸ್ತಿಲ್ಲ.
ಈಗ ಕೇಳಿಸಿತ್ತಿದೆಯೇ.
ಹಾ
ಕೇಳ್ಸ್ತಿದ್
ಉಹೂಂ. ತ್ತೆ ಏನ್ ಸಮಾಚಾರ.
ಊಟ ಮಾಡದ್ರಾ.
ಆಯ್ತು ನಿಮ್ದು.
ಆಯ್ತು ಏನ್ ತಿಂದ್ರಿ.
ನಾನು ಬಿರಿಯಾನಿ ತಿಂದೆ. ನೀವು.
ನಾನು ಅನ್ನ ಸಾಂಬಾರ್ ಮ
ಯಾಕ್ ಹಂಗಿದೀರಾ.
ಯಾಕಿಲ್ಲ.
ಏಕೋ ಸಪ್ಪಗ್ ಮಾತಾಡ್ ಡ್ತಿದಿರಲ್ಲ.
ಹಾಗೆ ಮನ್ಸು ಸರಿ ಇಲ್ಲ.
ಯಾಕೆ.
ಈಗಾ ಹೇಳೋ ಪರಿಸ್ಥಿತ್
ನಿಮ್ಮ ಸ್ನೇಹಿತೆ ಜೊತ್ ತೆ ಹಂಚ್ಕೊಳಕ್ ಇಷ್ಟ ಇಲ್ವಾ.
ಈಗ ಅಲ್ ಹಂಚ್ಕೊಳಕ್ ಹೋದ್ರೆ ನಾನ್ ಅಳ್ತೀನಿ ಅದಿಕ್ಕೆ ನಂಗೆ ಹಂಚ್ಕೊಳಕ್ ಇಷ್ಟ ಇಲ್ಲ.
ಹ್ಮ್ ಮತ್ತೆ ಪರೀಕ್ಷೆಗಳೆಲ್ಲ ಮುಗ್ದೋದ್ವಾ.
ಆ ಮುಗೀತು.
ಚೆನ್ನಾಗ್ ಬರದ್ರಾ.
ಹಾ ಬರ್ದೇ.
ಮತ್ತೆ ಇನ್ನೇನು ಸಮಾಚಾರ.
ನೀವು ಎಲ್ಲಿಗಾದರೂ ಪ್ರವಾಸಕ್ಕೋಗಿರುವ ಕಥೆ ಹೇಳಬಹುದಲ್ಲ.
ಪ್ರವಾಸಕ್ಕೆ
ದನ್ನ
ನಾನೆಲ್ಲೂ ಪ್ರವಾಸಕ್ ಹೋಗೇ ಇಲ್ಲ.
ಹೌದಾ ಹುಟ್ತಾಗಿಂದ ಹೋಗಂಗಿಲ್ವಾ.
ಇಲ್ಲಾ ಓಗಿದ್ದೆ. ಇತ್ತೀಚಿಗೆ ಎಲ್ಲೂ ಓಗಿಲ್ಲ.
ಯಾವ್ಯಾವ್ ಪ್ಲೇಸ್ ಹೋಗಿದ್ದೀರಾ ಸ್ವಲ್ಪ ಹೇಳಿ ತಿಳ್ಕೋತೀವಿ ನಾವುನ್
ನಾನು ಉಡು ಪೀಗ್ ಹೋಗಿದ್ದೆ. ಮೈಸೂರ್ಗ್ ಹೋಗಿದ್ದೆ. ಸಿಗಂದೂರ್ಗ್ ಹೋಗಿದ್ದೆ.
ಹಾ.
ಮತ್ತೆ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದೆ ತುಮಕೂರಿಗ ಹೋಗಿದ್ದೆ.
ಹಾ.
ಹಾ ಅಷ್ಟೇ ನೋಡಿ.
ಹ ಇಷ್ಟೆಲ್ಲಾ ಹೋಗಿದ್ದೀರಾ ನೋಡದ್ರೆ ಎಲ್ಲೂ ಹೋಗಿಲ್ಲಾ ಅಂತ್ ತಾ ಇದ್ದೀರಾ.
ಟೆ ಹೋಗಿರೋದು ನೀ ನಿಮ್ಮಷ್ಟು ಸುತ್ತಿಲ್ಲ ತಗಳ್ರಿ ನಾನು. ನೀವ ಎಲ್ಲಲ್ ಹೋಗಿದ್ರಿ.
ನಾನು ಉಡುಪಿ, ಮುರುಡೇಶ್ವರ, ಮಂತ್ರಾಲಯ.
ಹ್ಮ್.
ಆ ಈಶಾ ಅ ಕೈವಾರ ಬೆಟ್ಟಾ.
ಹ್ಮ್.
ನಂದಿ ಹಿಲ್ಸ್ ನಂದಿ ಬೆಟ್ಟ.
ನಾನು ಇದುವರೆಗೂ ನಂದಿ ಬೆಟ್ಟಕ್ಕೆ ಹೋಗಿಲ್ಲ ನೋಡಿ.
ಹಾ ಹೋಗಿರಂತೆ ಇರಿ ಟೈಮ್ ಸಮಯ ಬರುತ್ತದೆ.
ಹಾ.
ಹ.
ಅದೇ ನೋಡ್ತಿದೀನಿ ಟ ಸಮಯ ಯಾವಾಗ ಬರುತ್ತೆ.
ನೀವು ಹೋಗಿದ್ದೀರಲ್ಲ ಸಿಗಂದೂರ್ ರು ಆ ಕಡೆ ಎಲ್ಲ.
ಹಾ. ಯಾವ ಒಂದ್ ಸಮಯ ಬತ್ ತದ್ದೋ ಯಾವಾಗ ಹೋಗ್ತೀನೋ ನನಗಂತೂ ಏನೂ ಗೊತ್ತೇ ಆಗಿಲ್ಲ.
ಹಾ.
ಹಲೋ. ನಮಸ್ತೆ. ಮತ್ತೆ ಏನ್ ಸಮಾಚಾರ.
ಹೇಳ್ಬೇಕು.
ನೀವೇ ಹೇಳ್ಬೇಕು ನಾನ ಎನ್ ಹೇಳದ. ಎಲ್ಲಿ. ಹಾ.
ಹಹ್ಮ್
ಕೇಳಿಸ್ತಾ ಇದ್ದೀಯಾ, ನನ್ ಧ್ವನಿ.
ಕೇಳಿಸ್ತಿದ್ದೇ ನಿನ್ ಒಧ್ವನಿ.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
ಹ್.
ಮತ್ತೆ ಇನೇನ್ ಸಮಾಚಾರ.
ಹೇಳ್ಬೇಕು.
ನೀವು ಖಾಲಿ ಸಮಯದಲ್ಲಿ ಏನ್ ಮಾಡ್ತೀರ.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
ಹಾ. ಯಾವ್ದಾದ್ರೂ ಕತೆ ಹೇಳಿಲ್ಲ ನಂಗೆ.
ಹೇಳಿದ್ದೀನಲ್ವಾ.
ಯಾವ ಕಥೆ ಹೇಳದ್ರಿ ಹ.
ನನ್ಗೆ ಹೇಳಿಲ್ಲಾ ಹೇಳಿದ್ದೀನಿ. ನಿಮ್ಗೆ ಹೇಳಿರೋದ ನಾನು .
ನಾನೇ ನಿಮ್ಗೆ ಎರಡು ಕಥೆ ಹೇಳಿದಿದ್ದು ಹರಿಶ್ಚಂದ್ರನ್ ಕಥೆ ಮತ್ತೆ ಆಮೆ ಮೊಲ ಕಥೆ.
ಹರೀಶ್ಚಂದ್ರನ್ ನನ್ ಹೇಳಿರೋದು .
ಹ್ಮ್. ನೋಡಿ ಕಥೆ ನೆನಪು ಆಯ್ತಾ.
ಹ ಹಾ ನೆನಪ ಆಯ್ತು .
ಬೈತಾ ನಿಮಗೆ ಏನ್ ನೆನಪೈತೆ ನಿಮಗೆ ಸುಮ್ನೆ ನೆನಪಾತೆ ಅಂತ ಹೇಳ್ತೀರಪ್ಪಾ.
ಇಲ್ಲ ಇಲ್ಲ ನೆನಪ ಆಯ್ತು ಹರಿಶ್ಚಂದ್ರ ಕಥೆ.
ಹಾ.
ಹರಿಶ್ಚಂದ್ರ ಕಥೆ.
ಹಾ. ಮತ್ತೆ ನೆನ್ನೆ ನಮ್ಮ ಸ್ನೇಹಿತೆ ಬಂದಿದ್ಲು ನೋಡ್ದ.
ನೋಡಿಲ್ಲ ಯಾವ ಸ್ನೇಹಿತರು .
ನೀವ್ ಬರೋ ಅಷ್ಟೊತ್ತಿಗೆ ಹೋಗ್ಬಿಟ್ಲು ಅನ್ಸುತ್ತೆ.
ನಾನು ತಡವಾಗಿ ಬಂದೆ . ನಮ್ಮ .
ಅದಕ್ಕೆ ಹೋಗ್ಬಿಟ್ಟವ್ಳೆ.
ಹ್ಮ್ ಒಳ್ಳೆ ಕೆಲ್ಸ ಆಯ್ತು .
ನೀವು ಜೀವದ ಗೆಳತಿ ನಿಮಗೆ ಹೇಳ್ತಿರ್ಬೋದೇನೊ. ಏನಾದೂ ಕೇಳಿದ್ರೆ ಎಲ್ಲಾ ಹೇಳ್ತಿದ್ಲೇನು ನಾನ ಏನು ಕೇಳಲ್ಲ. ಹೋಗಿಲ್ಲಪ್ಪಾ.
ಇಲ್ಲ ಅವರಾ. ಹುಡುಗ ಕಾಲ್ ಮಾಡ ಮಾತಾಡ್ತಾನೆ ಅಂತ ಕೇಳಿರ್ತದೆ.
ಹ ನೀನ್ ಹೇಳ್ಬೇಕಿತ್ತು ನನಗೆ ಕರೆ ಮಾಡಿದ್ದ ನಾನು. ಎಲ್ಲಾ ಎಡ್ಬಿಟ್ಟೆ. ಹಿಂಗೆ ಟ್ರಿಪ್ ಹೋಗಿ ಪ್ರವಾಸ ಹೋಗಿದ್ದಾಳೆ ಅಂತ ಹೇಳಿ. ಹೇಳ್ಬೇಕಿತ್ತು ನೀವು.
ಸಿಗ್ಬೇಕಿತ್ತಲ್ಲ.
ಹಾ. ನೀನ್ ಯಾವಾಗ್ಲೂ ನಿನ್ನ ಜೀವನ ಸಂಪೂರ್ಣ ಬದಲಾಗಬೇಕು ಅಂತ ಯೋಚಿಸತಿರ್ತೀಯ.
ನನ್ನ ಜೀವನ.
ಹ್ಮ್.
ಹಾ ಒಂದೊಂದು ಸಲ ಅನ್ಸುತ್ತೆ.
ಹಾ ನನಗೂ ಕೂಡ ಹಾಗೇನೆ ಎಲ್ಲಿ ನನ್ ಯೋಚನೆ ಮಾಡಿರೋ ಕನಸುಗಳೆಲ್ಲಾ ನನ್ಸ ಆಾಗದೆೇ ಇದ್ರೆ ಅನ್ನೋ ಭಯ ಕಾಡ್ತಿರ್ತದೆ ಅವಾಗವಾಗ.
ಹ್ಮ್ ನನಗೆ ಇಷ್ಟವಾದ ಜನ ದೂರ ಆಗ್ಬಿಟ್ರಿ ಅನ್ನೋ ಭಯನ.
ಹಾ. ನನಗೆ ಹತ್ತಿರವಾದವರು ದೂರ ಆಗ್ಬಿಟ್ರೆ ನನಗೆ ಜಾಸ್ತಿ ನೋವು ಆಗುತ್ತೆ.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
ಮತ್ತೆ. ಹ್ಮ್.
ಯೋಚನೆ ಮಾಡೋದು ಅದು ಇನ್ನೊಂದಾಗೋದು.
ನೀನ್ ಹಣ ಉಳಿಸತೀಯಾ.
ಹಾ ಉಳಿಸ್ತೀನಿ. ಅದ್ರಲ್ಲಿ ನಾನು. ಎತ್ತಿದ ಕೈ.
ಪ್ರತಿ ತಿಂಗಳು ಸ್ವಲ್ಪ ಹಣನ್ನ ಉಳಸ್ತಿಯಲ್ಲ.
ಹೌದು.
ಕೈಗೆ ಬಂದ ಹಣ ಕೈಗೆ ಹಣ ಬಂದ ತಕ್ಷಣ ಸ್ವಲ್ಪ ಬೇರೆ ಇಡ್ತೀಯಾ ಇಲ್ವಾ.
ಹ ನನ್ಗೆ ಎಷ್ಟು ಅವಶ್ಯಕತೆ ಇತೋ ಅಷ್ಟು ಉಪಯೋಗ ಮಾಡ್ಕೋತೀನಿ. ಮಿಕ್ಕಿರದನ್ನ. ಕೂಡಿಡ್ತೀನಿ.
ಉಳಿದ ಹಣದಲ್ಲಿ ತಿಂಗಳು ಪೂರ್ತಿ. ಖರ್ಚು ಮಾಡ್ತೀಯಾ.
ಕಷ್ಟದ ಸಮಯದಲ್ಲಿ. ದುಡ್ ಹಣ ಬೇಕಾಗತ್ತಲ್ವಾ.
ಹೌದು ಮೊದಲೇ ಉಳಿಸಬೇಕು ನಂತರ ಖರ್ಚು ಮಾಡ್ಬೇಕು. ನಾನು ಅದಕ್ಕೂ ವಿರುದ್ಧ.
ನೀವು ಸ್ವಲ್ಪ.
ಮೊದಲ್ ಖರ್ಚು ಮಾಡ್ತೀನಿ ಉಳಿದಾರೆ ಸೇ ಇದು ಉ ಸಹಾಯ ಮಾಡ್ತೀನಿ.
ನಾನ ಇಲ್ಲಸ್ ಮೊದ್ಲು ಉಲ್ತಾಯ ಮಾಡ್ತೀನಿ.
ಹಾ.
ಅವಶ್ಯಕತೆ ಏನಾನ ಬಂದ್ರೆ ಸಮಯ ಸರಿ ಇಲ್ಲ ಅಂದ್ರೆ. ಪರಿಸ್ಥಿತಿ ಏನ್ ಮಾಡಡ
ಇನ್ ಮೊದಲ ಸಂಬಳ ಬಂದ್ರೆ ಕೆಲ್ಸ ದ್ಮೇಲೆ ನಿನ್ಗ್ ಮೊದ್ಲ್ ಸಂಬಳ ಬಂದ್ರೆ ಯಾರ್ ಏನ್ ಮಾಡ್ತಯಾ.
ಮನೇಲಿ ಏನಾದ್ರು ಕೆಲ್ಸ ಅದು ಇದು ಏನನ ಇದ್ರೆ ಅಲ್ ಕೊಡ್ತೀನಿ ಇಲ್ಲ ಅಂದ್ರೆ.
ನಾನ್ ಮೊದ್ಲಿಗೆ ನಮ್ಮ ಅಪ್ಪ ನಮ್ಮಮ್ಮಗೆ. ಏನಾದ್ರು ಉಡುಗೊರೆ ತಗೊಂಡೋಗ್ ಕೊಡ್ತೀನಿ.
ಉಡುಗೊರೆ ಅಂದ್ರು ಅವ್ರಿಗೆ ಅವಶ್ಯಕತೆ ಇದ್ರೆ ಕೊಡ್ತೀನಿ ನಾನು.
ಹಾ.
ಬೇರೆ ಏನಾದ್ರು ಬೇಕಾಗತ್ತಲ್ವಾ ಅದಕ್ಕೆೇ ಮಾಡ್ಕೋತೀನಿ.
ಹ್ಮ್ ಮೊದಲ ಸಂಬಳದ.
ಹೌದೌದು. ಹ್ಮ್.
ಮತ್ತೆ. ಹ್ಮ ನಿಮ್ಮ ದುಡಿಮೆ ಹಣ ಅಂದ್ರೆ ಖುಷಿ ಜಾಸ್ತಿ ಅಲ್ವಾ. ಹ್ಮ್. ನನಿಗೂ ಹಾಗೇನೆ ಕೆಲ್ಸಕ್ ಹೋಗ್ಬೇಕು ದುಡಿಬೇಕು ಸಂತೋಷವಾಗಿರ್ಬೇಕು ಕೆಲವರು ಹಣ ಇದ್ರೆ ಮಾತ್ರ ಸಂತೋಷ ಅಂತಾರೆ.
ಆದ್ರೆ ಅದೆಲ್ಲ ಸು
ಹಾ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇರಲ್ಲ. ಹಣ ಇದ್ರೆ ಏನ್ ಬರುತ್ತೆ.
ಹೌದು.
ಆದ್ರೂ ಎಲ್ಲಾ. ಹಾ.
ಒಳ್ಳೆಯ ಸಂಬಂಧಗಳು ಕೂಡ.
ಆದ್ರೂ ನೀವು ಈ ತರ ಇರ್ಬೇಡಿ ಯಾವಾಗ್ಲೂ ನಗ್ ನಗ್ತಾ ಖುಷಿ ಖುಷಿಯಾಗಿರಿ. ಏನ್ ಮಾಡಕ ಆಗಲ್ಲ ಎಲ್ಲವುಣುವ. ಸಮಯಕ್ಕೆೆ ತಕ್ಕಂತೆ ನಾವು ಕೂಡ ಹಂಗೆ ಬದಲಾಗ್ಬೇಕಲ್ಲ.
ನಾ ಎಷ್ಟು ನಗತ್ತೇನೋ ಅಷ್ಟೇ ಬೇಗ.
ಅದೇ ಹೇಳ್ತಿರೋದು ಈಗ ಯೋಚನೆ ಮಾಡ್ಕೊಂಡ್ ಕೂತ್ರೆ ಏನಾರ ಹೋಗಿರೋದ ಮತ್ತೆ ಬರುತ್ತಾ ಇಲ್ಲ ಅಲ್ವಾ.
ಮಾಡಿಲ್ಲಂದ್ರೂ. ಮ್ಯಾನ್ಸಿಗೆ ಬಂದ್ಬಿಡುತ್ತೆ ಏನ್ ಮಾಡದು.
ಬಂದ್ಬಡತ್ತೆ ಆದ್ರೂ ನೀವ್ ಧೈರ್ಯ ತಗೋಬೇಕು ಇಸ್ಟ್. ಎಷ್ಟು ವೀಕ್ ಆದ್ರೆ ಹೆಂಗೆ.
ತಗೊಂಡಿದ್ದ
ಹ್ಮ ಧೈರ್ಯ ತಗೋಬೇಕು ಈಗ ನೀವು ಅವ್ರಗ ಹೇಳ್ಬೇಕು ನೀವು ಭರವಸೆ ಕೊಡ್ಬೇಕು ಅಂತದ್ರಲ್ಲಿ ನೀವೇ ಕುುಗ್ಗದ್ರೆ ಹೆಂಗ ಹೇಳಿ
ನಾನು ಗಟ್ಟಿ ಆ ತಿದ್ದೀನಿ
ಹಾ ಆಗ್ಬೇಕು ಇಲ್ಲಾ ಅಂದ್ರೆ ಜೀವನದಲ್ಲಿ ಏನ ಮಾಡೋಕೆ ಆಗಲ್ಲ ನೋಡಿ ನೀನ್ ಈ ತರ ಇದ್ರೆ ಇನ್ನು ಬೇರೆಯವರು ಬೇರೆ ತರಾನೇ ನಿಮ್ಮನ್ ಬಳಸ್ಕೊತಾರೆ
ಇಲ್ಲ ನಾನು
ಸಮಯಕ್ಕೆ ಸರಿಯಾಗಿ ಊಟ ಮಾಡಿ
ಸರಿ ಆಯ್ತು ಧನ್ಯವಾದಗಳು ನಿಮ್ಮ ಮಾತುಗಳು ಕೇಳಿ ಹ್ಮ